ಹಲೋ
ಹಲೋ
ಹೇಳಿ ಮೇಡಮ್
ಕೆಲಸ್ತಿದಿಯ
ಹ ಮೇಡಮ್ ಕೆಳ್ಸಿದೆ ಹೇಳಿ
ಏನ್ ಈ ಏನ್ ಇಷ್ಟೊಂದು ರೆಸ್ಪಾಕ್ಟ್ ಎಲ್ಲ ಕೊಡ್ತಿದ್ದೀರಾ
ಏನ್ ಮೇಡಮ್ ಕೊಡ್ಬೇಕಲ್ಲ ಮೇಡಮ್
ಯಾಕೆ ಯಾಕೆ ಅಂತ
ಎಲ್ಲ ನಾ ಕೊಡ್ೇಲ್ಲ ಮತ್ತಿನಾರಡ್ತಾರೆ ಹೇಳಿ
ಹ ಹಾ ಹಂಗೆ ನನಗೆ ಯಾರು ಕೊಡೋರಿಲ್ಲ ಅದಕ್ಕೆ ನೀವು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ ನೀವು ಹ ಯಪ್ಪಾ
ಹ್ಮ
ಹಿಂಗೆಲ್ಲಾ ಎಜಿಂಗ್ ಮಾಡ್ತರ ಫೋನ್ ಮಾಡಿದ ತಕ್ಷಣಾನೇ
ಏನಾಗಲ್ಲ ತಗೊಳ್ಳಿ ಅಜೀಬ್ ಏನಾಗಲ್ಲ ನಾವು ನೀವು ಇಬ್ಡೆಲ್ಲ ಮಾತಾಡ್ತಿರೋದು ಬೇರೆ ಯಾರೇ ಇಲ್ವಲ್ಲ ತರ್ಡ್ ಪಾರ್ಟಿ
ಹ್ಮ ಹ್ಮ್ ಹಂಗಂತ ಅಜ್ಜಿಬ ಮಾಡ್ಬೋದಾ
ಏನ ಆಗಾಗಿದೆಿದೆ ನೀವುಜಿಗೆ ಏನ್ಗಲ್ವಲ್ಲ
ಹ್ಮ್ ಬಿಡ್ರಿ ನಿಮಗೆ ಹೇಳುದ್ರ ಅಂದೆ ಸುಮ್ ಇರೋದು ಅ
ಎಷ್ ಖಂಡಿತ
ಹ್ಮ್ ಮತ್ತೆ ಏನ್ ಮಾಡ್ತಿದ್ರಿ
ಮತ್ತೆ ಏನಿಲ್ಲ ರೀ ಹೇಳ್ಬೇಕು ನಿಿಲ್ಲ ಏನ್ ಮಾಡದು ಈಗ ಸುಮಮ್ಮನೆ ಇದ್ದೆ ಹ್ಮ್ ವಾಕ್ ಮಾಡ್ತಿದ್ದೆ
ಹ್ಮ್
ಹ್ಮ್
ವರಾಗ ಮಳೆ ಬರ್ತಾ ಇದಲ್ವಾ
ಏ ಇಲ್ರಿ ಮೂರ್ ದಿನದಿಂದ ಬಿಸಲಂದ್ರೆ ಬಿಸ್ಲದೆ ಮಳೆ ಇಲ್ಲ ಬಿಸಿಲು ಇಲ್ಲ ಗಾಳಿ ಇಲ್ಲ ಬಿಸಿಲು ಅಂದ್ರೆ ಬಿಸಲು ಇದೆ
ನೀವ ಊರಿಗೆ ಬಂದಿರೊ ಅನ್ನೋ ಖುಷಿಗೆ
ಖಂಡಿತ ಅದು ಊರಿಗ್ ಬಂದ್ರೆ ಖುಷಿ ಅಲ್ಲ ಹ್ಮ್ ಈಗಏ ಸ್ವಲ್ಪ ನಮ ದಿನ ಸ್ಪೆಷಲ್ ಡೇ ಅಂತ ಇತ್ತು ನಿನ್ನೆ
ಹೌದಾ
ಹೌದು
ಹಾ ಹಾ
ಯಾರಾದ್ರು ಮೀಂಟ್ ಮಾಡ್ದ ಅಂದ ಮೀಟ್ ಮಾಡಬಿಟ್ರು
ಹಾ ಅದಕ್ಕೆ ಮಳೆ ಬರ್ತಲ್ವಾ
ನಮ್ಗೂ ಅರ್ಗೂ ಸ್ವಲ್ಪ ಆಗಲ್ಲ ನಮ್ ಬಿಸ್ಮನ್ ಅವರು
ಆ ಹಾ
ಅದಕ್ಕೆ ಅವರು ಯ ಅನವಶ್ಯಕತವಾಗಿ ಸಿಕ್ಕ ಬಿಟ್ರಲ್ಲ ಸೊ ಅದು ಬರ್ ತೀರ ಮಳೇ ನಿಂತಬಿಟ್ಟಿದೆ ಈಗ
ಹ್ಮ್ ಹ್ಮ್
ಹ್ಮ್ ಈಗ ಮಳೆ ಬರ್ಬೇಕು ಅಂದ್ರೆ ನಾವು ಅವರು ದೂರ ಆಗ್ಬೇಕು ಈಗ
ಹಾ ಹಾ ಹಾಗ್ರಿ ಮತ್ತೆ
ಒಂದ್ ಸಜೆಷನ್ ಕೊಡಿ ಸ್ವಲ್ಪ ಹೆಂಗ್ ದೂರ ಆಗ್ಬೇಕು ಅಂತ
ಸುಮ್ನೆ ಬ್ಲಾಕ್ ಮಾಡ್ಬಿಟ್ಟಿ ನಿಮ್ ಪಾಡಿಗ್ ನೀವು ನೆಮ್ದಿ ಜೀವನ ಮಾಡಿ ಫೋನ್ ಎಲ್ಲ ಬಿಸಾಕ್ಬಿಟ್ಟಿ
ಹಾ
ಹ್ಮ್ ಯಾ ಹಿಂಗೆ ಯಂದ್ರೆ ಯಾರ್ ಕಾಂಟಕ್ಟಗು ಸಿಗದೆೇ ಇರೋತರ ಒಂದ್ ಹದಿನ್ಯೆದು ದಿನ ಇದ್ಬಿಡಿ
ಹಾ
ಹಾ ಸುಮ್ನೆ ರೀಸನ್ಸ್ ಕೊಡ್ಕೊಂಡ್ ರೀಸನ್ಸ್ ಕೊಡ್ಕೊಂಡಿ ಅವ್ರು ಬೇರೆ ಕಡೆಯಿಂದ ಟ್ರೈ ಮಾಡುದ್ರು ಅಲ್ಲ ಅವ್ರು ಬೇರೆ ಕಡೆಯಿಂದ ಟ್ರೈ ಮಾಡಿದ್ರು ಮಾಡ್ಬೋದು ನಿಮ್ಮನ್ ಕಾಂಟ್ಯಾಕ್ಟ್ ಮಾಡಕೆ ಸೊ ನೀವು ಫೋನ್ ಯಸ್ ಮಾಡಿದ ಅಂದ್ರೆ ನೀವು ಬೇರೆಯವರಿಗೂ ಸಿಗಲ್ಲ ಹ ಹೆಂಗೆ ಹೇಳೋಕೋದೇ ಅಂದ್ರೆ ನೀವು ಬೇರೆಯವ್ರಿಗೆ ಸಿಗಲ್ಲ ಅವರಿಗೂ ನೀವು ಸಿಗಲ್ಲ ಅನ್ನೋ ಅರ್ಥದಲ್ಲಿ ಹ್ಮ್ ಹಂಗ್ ಮಾಡಿ ಮೇ ಬಿ ಬೆಟರ್ ಅನ್ಸುತ್ತೆ ನೀವು ಆದಷ್ಟು ಬೇಗ ಮಾತ ಬಿಟ್ಟ ಬಿಟ್ರಿ ನಮ್ಮ ಊರಿಗೆ ಮಳೆ ಬರ್ಬೋದ ಅನಿಸುತ್ತೆ
ಹ್ಮ್ ನಾವು ಬಿಡಣ ಅಂತ ಅವರು ಹಂಗಾಕೋ ನಮಗೆ ಟೈಮ್ ಕೊಡ್ತಾ ಇಲ್ಲ ಅಂತ ಏನಾನ ಅಂತವ್ರೆ
ಹಾ ಹಾ ಮತ್ತೆ ಅದೇ ನಾನ ಹೇಳ್ ಲ್ಲ ಬೇಗ ಬಿಡಿ ಮಳೆ ಬರುತ್ತೆ ನಮಗಿಲ್ಲಿ ಒಳ್ಳೇದಾಗುತ್ತೆ
ಅದೇ ಈಗ ಇದ ಮಾಡಣಂತ ಬ್ಲಾಕ್ ಮಾಡ್ತೀನಿ
ಹ್ಮ್ ಅದೇ ನಾನ್ ಹೇಳಿದ್ನಲ ಬ್ಲಾಕ್ ಮಾಡ್ಬಿಟಿ ಬೇರೆ ನಂಬರ್ ಗಿಂಬರ್ ತಗೊಂಡ್ಬಿಟ್ಟಿ ಫೋನ್ ಯೂಸ್ ಮಾಡಿ ಸ್ವಲ್ಪ ದಿನ
ಅವ್ರಿಗೂ ಬಾಯ್ ಫ್ರೆಂಡ್ ಇದ್ದಾರಂತೆ ಸುಮ್ನೆ ಅವ್ರಿಗೂ ಪ್ರಮಾಣ ತೊಂದರೆ ಆಗುತ್ತಲ್ವಾ
ಮತ್ತ ನೀವ ಯಾಕ್ ಮಾತಾಡ್ತಿದ್ರಿ ಅವ್ರಿಗ್ ಬಾಯ್ ಫ್ರಂಡ್ ಇದ್ರೆ
ಅವರ ಏನ ಮೇಲೆ ಬೀದ್ ಮಾತಾಡ್ಸಿದ್ರು ಅಂತ ಮಾತಾಡ್ದ ಒಳ್ಳೆ ಒಳ್ಳೆಯವರ್ ಅಂತ ನಮಗ್ ಎನ್ ಗೊತ್ತು ನಮಗೇನ್ ಗೊತ್ತು ಅವರು ಕೆಟ್ಟೋರುಂತ
ಹ್ಮ್ ಹ್ಮ್
ಹ್ಮ್
ಹ್ಮ್ ಅದೇ ನಾನ ಹೇಳ್ತೀದ್ದೀನಲ್ಲ ಒಂದ್ ಹೊಸ ಸಿಮ್ ಬೇಕಿದ್ರೆ ನಾನೇ ಆಫರ್ ಮಾಡ್ತೀನಿ. ಹ ನಮ್ಮ ಅಣ್ಣ ಅಲ್ಲೇ
ಚೇನ್ ಮಾಡಣ ಅಂತ
ಹಾ ಸಿಮ್ ಚೇಂಜ್ ಮಾಡ್ಬಿಡಿ ಬೇಕ್ರೆ ನಾನೇ ನಿಮಗೆ ಸಿಮ್ ಆಫರ್ ಮಾಡ್ತೀನಿ
ಹ ನೀವ ಎರ್ದ ಆಫೀಸ ಅಲ್ಲಿ ಫೋನ್ ಮಾಡ್ತ ಆ ವರ್ಕ್ ಮಾಡ್ತಾ ಇದ್ದೀರಾ?
ಇಲ್ಲ ನಮ್ಮ ಅಣ್ಣ ಅಲ್ಲೇ ಹೋಗೋದು ಅಂದ್ರೆ ಅವ್ರಿಗೆ ಅವ್ರ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇರದ
ಹಾ ಹಾ
ಹಾ ಅವ್ರ ಹಂಗೆ ಗೊತ್ತ ಅವ್ರ ಕಡೆಯಿಂದ ಈಸ್ಕೊಂಡ್ರೆ ಫ್ರೀಯಾಗಿ ಸಿಗುತ್ತೆ ಅದಕ್ಕೆ
ಹೌದಾ
ಹ್ಮ ಹ್ಮ್ ನಿಮಗ್ ಬೇಕಂದ್ರೆ ಹೇಳಿ ಬೇಕಿದ್ರೆ ಕೊಡ್ಸ್ಕೊಡ್ತೀನಿ ಹಾ
ದೂರ ಇರ್ಬೇಕಲ್ಲ ಅವರಿಂದ ಅಂತ
ಅದೇ ನಾನ ಹೇಳುದ್ನಲ್ಲ ಬೇರೆ ಸಿಮ್ ತಗೊಳ್ಳಿ ನಾನೇ ಕೊಡಿಸ್ತೀನಿ ಬೇಕಿದ್ರೆ
ಹಾ
ಹಾ ಬೇರೆ ಸಿಮ್ ಅದೆ ನೀವು ಸಿಮ್ಮೆ ಚೇಂಜ್ ಮಾಡಿ ನಿಮ್ ಫ್ರೆಂಡ್ಸಿಗೂ ಕೊಡ್ಬೇಡಿ ನೀವು ನೆಕ್ಸ್ಟ್ ಕಾಲೇಜ್ಗ್ ಹೋಗೋತನಕ
ಅವ್ರ ಒಂಥರ ಕ್ಯಾರೆಕ್ಟರ್ ಎಲ್ಲಾ ಸರಿ ಇಲ್ಲಾ ಸ್ವಲ್ಪ ಕೆಟ್ಟ ಕೆಟ್ಟ್ದಾಗೆಲ್ಲಾ ಮಾತಾಡ್ತಾರೆ.
ಹು ಹು ಕೆಡ್ದ ಮಾತಾಡಿದ್ರೆ ಕ್ಯಾರೆಕ್ಟರ್ ಸರಿ ಇಲ್ಲಾ ಅಂತಾನ.
ಆ ಇಷ್ಟಾ ಆಗಿಲ್ಲಾನ ಅವರು ನ ನಾನ್ ಹಿಂಸೆಯಿಂದ ಮಾತಾಡ್ದಂಗೆ ಆಯ್ತು ಅವರ ಜೊತೆ.
ಎಷ್ಟ್ ದಿನಲ್ಲಿ ನಿವ ಮಾತಾಡ್ತಿದ್ರಿ ಹೇಳೆಲ್ಲಾ ಮತ್ತೆ.
ನೀವ ಎಲ್ಲಿ ಕಾರ್ಯ ಮಾಡಲ್ಲ ನಮಗೆಲ್ಲಾ ಎಲ್ಲಿ ಮಾತಾಡ್ ಮಾಡ್ತೀರಾ.
ನೀವು ಅವರ ಜೊತೆ ಬಿಸಿ ಇದ್ದೀರ ಅಂತ ನಾವ ಮಾಡ್ಸಿದಿಲ್ಲಪ್ಪಾ ನಮಗು ವಿಷಯ ಬಂದಿತ್ತು ನೀವು ಹಿಂಗೆ ಯಾರತ್ರನ ಮಾತಾಡ್ತಿದ್ದೀರಾ. ಓಡಾಡ್ತಿದಯಾ ಅಂತಾ.
ಈಗ ಗಿಫ್ಟ್ ತನ್ ಕೊಟ್ರು ಗಿಫ್ಟ್ ಬ್ಯಾಡಾ ಅಂದಂಗಿಲ್ಲಾ.
ಅಲ್ಲೇ ಅವ್ರಿಗೆ ಗೊತ್ತಿಲ್ದಂಗೆ ಎಸ್ ಬಿಟ್ಟು ಬಂದಿದ್ರೆ ಆಗಿರದ.
ಎಷ್ಟೇ ನಾನೆನ್ ತಗೊಂಡೇನ ಹೋಗಿಲ್ಲಾ ಅವರ. ಅವರ ಬೇಡ ಅಂದ್ಮೇಲೆ ನಮ್ಮ ಅವರ ಗಿಫ್ಟ್ ತಗೊಂಡಿ ನಾವ ಏನ್ ಮಾಡಕಾಗುತ್ತೆ.
ಮತ್ತೆ ಸ್ನಾಪ್ ಹಾಕಿರಂಗ ಇದ್ರಿ ನೀವು.
ಆ ಎಸ್ ಎ ಬಿ ಕ್ರಾಸ ಯಾವದೋ ಒಂದು ಚಂದ ಇತ್ತು ಅಲ್ಲಿ ಗಿಡಾ ಹತ್ರಾ. ಹೊಡದ್ಬಿಟ್ಟು ಹಾಕ್ದೆ ಅಷ್ಟೇ.
ಹೌದಾ ಒಡ್ದೋಗುತ್ತಾ ಅದು.
ಅಲ್ಲಾ ಫೋಟೋ ಹೊಡೆದಬಿಟ್ಟ ಹಾಕ್ತೆ ಅಂದಿದ್ದು.
ಹಾ ಮತ್ಯಾ ಗೊ ಇದನಾ ಗಿಫ್ಟ್ನ.
ಒಗಸದೆ ಅಲ್ಲೆ.
ಅದ ನಿಮ್ಮ ಮನೆ ಹತ್ರ ನೀ ಒಗಿಸ್ಕೊಂಡಂಗ ಆಯ್ತಲ್ವಾ.
ಪಾಂಡ ಅಲ್ವಾ ಕಡೊಳಗ ಹೋಗಲಿ ಅಂತ ಬಿಟ್ಟೆ.
ಹ ಹೌದಾ ಹೋಯ್ತಾ ಇವಾಗ ಕಾಡಿಗೆ. ಅಲ್ಲಾ ಅವರ ಮೇಲೆ ಇರೋಕೋಪನ ಗಿಫ್ಟ್ ಮೇಲೆ ಜೋರಿಸಿದ್ದೀರಾ ನೀವು.
ಅದು ಪಿತ್ತಿನತ್ತಲಾ ಬಂಬು.
ಹಾ
ಅದಕ್ಕೆ ನಮ್ಮನ ನಮ್ಮನೆ ಗೆಲ್ತಚ ಆಕ್ಲಿ ಅದಂತ ತಗೊಂಡೋಗಿ.
ಏ ಅದನ ಹೆಂಗ ಸಾಕ ಆಗುತ್ರಿ ನೀವ ಏನ ಹಿಂಗ ಮಾತಾಡತಿರಾ.
ಅದಿಕ ಅದ ತಿನ್ಕೊಂಡು ಜೀವನ ಮಾಡ್ಲಿ ಅಂತ ಬಿಟ್ಟೆ.
ಅಲ್ಲಾ ನಾನ ಹೇಳ್ತಿರೋದ ಹಂಗಲ್ಲಾ
ಹು
ನಿಮಿಗ ಅವರ ಮೇಲೆ ಕೋಪಾ ಇದ್ರೆ ಗಿಫ್ಟನ್ ಯಾಕ ಬೇಡಾ ಅಂತಿದ್ದೀರಾ ಅಂದೆ.
ನಾನ್ ಯಾರ್ ತಕ್ಕೂ ಇದುವರ್ಗ ಒಂದ್ಸಲನ ಗಿಫ್ಟ್ ಇಸ್ಕೊಂಡಿಲ್ಲ.
ಈಸ್ಕೊಂಡಿಲ್ಲಾ ಬಟ್ ನೆನ್ನೆ ಈಸ್ಕೊಂಡ್ ಬಂದಿರಾ ತಾನೆ.
ನಿನ್ನೆ ಇಸ್ಕೊ ಬಂದೆ ಬಟ್ ಅದೇ ಏನು. ನಾನು ಯಾತಕ್ಕೆ ಯಾಕಸ್ಕೊಳಲ್ಲಾ ಅಂದ್ರ ಫ್ರೆಂಡಶಿಫ್ ಹಾಳಾಗುತ್ತ ಅಂತ ಗಿಫ್ ಇಸ್ಕೊಂಡ್ರೆ. ಬಟ್ ಇದು ಸ್ವಲ್ಪ ಚೆಕ್ ಮಾಡಿ ನೋಡ್ಬೇಕು ಇಸ್ಕೊ ಬಂದೀನಿ ಒಗಸ್ ಬೇರೆ ಬಂದಿದೀನಿ. ಏನಾಗುತ್ತೆ ಕಟ್ಟಾಗುತ್ತೋ ಕಂಟಿನ್ಯೂ ಆಗುತ್ತೋ ಗೊತ್ತಿಲ್ಲಾ.
ನಿಮಗೆ ಬ್ಯಾಡ ಆಗೈತಲ್ಲ ಅಲ್ಲಿ.
ಹಾ
ಹು ಇನ್ನ ಆಲ್ ಆಲ್ರೆಡಿ ಕಟ್ ಆ
ಆಕ್ಚುಲಿ ಇಷ್ಟಾ ಇದ್ದಿಲ್ಲಾ.
ಹು
ಬಟ್ ಪಾಂಡ ಯಾವ್ದೋ ಒಂದು ಪ್ರಾಣಿ ಅಂತ ಇಸ್ಕೊಂಡಿದ್ದೆ ಅಷ್ಟೇ.
ಅಂದ್ರೆ ಅದು ನಿಮಗೂ ಇಷ್ಟಾ ಅನ್ಸುತ್ತಲ್ವಾ.
ಅದ ನನಗ ಇಷ್ಟಾನೆ.
ಹೂ ಬಟ್ ಅವರ ಕೊಟ್ಟಿದಾರ ಅಂತ ಇವಾಗ ಇಷ್ಟೇ ಇಲ್ಲ ಹೂ ಹು. ಆದ್ರೂ ನಿಮ್ಮ ಫೇವ್ರೇಟ್ ಆಗಿರೋದ್ರಿಂದ ಅಲ್ಲ ನಾನ್ ಹೆಂಗ್ ಕೇಳಿಸಿಕೊಂಡರೆ ನೀವು.
ಹಾ ಹೇಳಿ.
ಅದು ನಿಮಗ್ ಇಷ್ಟ ಆಗಿರೋದ್ರಿಂದ.
ಹು.
ಅವರು ನಿಮಗೆ ಗಿಫ್ಟ್ ಕೊಟ್ಟಿರೋದನ ಏಕ್ ಎಸಾಕದ್ರೀ.
ಅವ್ರು ಬೇಡ ನಂಗ್ ಅವ್ರ ಗಿಫ್ಟ್ ಬೇಡ ಸವಾಸನೆ ಬೇಡ ಅಂತ.
ಅದ ನಿನ್ನೆನೆ ನೀ ಹೇಳ್ಬೋದ ಇತ್ತ ಅವರ ಹತ್ರ.
ಅವ್ರ ತಕ್ಕ ಹೆಂಗೆ ಹೇಳಕ್ಕಗುತ್ತೆ ಪಾಪ ತಂದವರೆ ನನಿಗೋಸ್ಕರ ಅಂತ ಇಸ್ಕೊಬೋಂದು ಹಿಂಷೆಯಿಂದ.
ಏ ಅ ಯಾವುದರಿಂದ ಹಿಂಸೆ ನಿಮಗೆ ಏನಾದ್ರು ಫುಲ್ ಫೋರ್ಸಬಲಿ ಏನ್ ಕೊಟ್ಟಿಲ್ಲ ಅಲ್ಲಾ.
ಹೂ ಕೊಡಿ ಕೊಡಿ ತಗೊಳ್ಳಿ ತಗೊಳ್ಳಿ ಅಂತ ಕೊಟ್ರು. ನಾನ್ ಕೊಡಿ ಕೊಡಿ ಅಂತ ಇಸ್ಕೊಂಡೆ ಹೋಗ ಅಷ್ಟೇ ಅಷ್ಟೆ.
ಅಲ್ಲಿ ಕೊಡಿ ಕೊಡಿ ಅಂತ ಇಸ್ಕೊಂಡ್ ಬೇಕಾಗದೆ ಅಂತು ಚೆನ್ನಾಗಿ ಹೇಳ್ತಿದ್ದೀರಾ.
ಹೂ.
ಹಾ ಅವರು ಆಕ್ಚುಲಿ ನಮ್ಮೂರು ಅನ್ಸುತ್ತಲ್ವಾ.
ಗೊತ್ತಿಲ್ಲ ನಿಮ್ಮ ಊರೇ ಯಾವ ಊರ್.
ಹ ಇಸ್ಟ ದಿನ ದಿನಾ ಮಾತಾರ್ಸಿದ್ರೆ ಯಾವ ಊರು ಅಂತ ಗೊತ್ತ ಇಲ್ಲ ನಿಮಗೆ. ಏ ಸುಳ್ಳು ಸಳ್ಳು.
ನಿಜಾ ಹೇಳಿದ್ರೆ ಹಿಂಗೆ.
ಗೊತ್ತು ನಿಮಗೆ ಏಕ್ ನಮ್ಮೂರ ಅಂತ ಗೊತ್ತು ತಾನೆ.
ನಿಮ್ಮೂರ ನಿಮ್ಮೂರ್ ಪಕ್ಕದೂರ ಅದಾಳ ಅಂತ ಅನ್ಕೊಂಡಿದ್ದೀನಿ.
ಅಲ್ಲಾ ರೀ ಇಷ್ಟ ದಿನದಿಂದ ಮತ್ತೆ ಏನ್ ಮಾತಾಡಿದೀರಾ ನೀವು ಓ ಫೋರ್ಸ ಬಿಲೀ. ಓಕೆ ಅವರು ಕ್ವೆಶ್ಚನ್ ಕೇಳ್ತಾರೆ ನೀವ್ ಆನ್ಸರ್ ಮಾಡ್ತಿದ್ರಿ.
ಸುಮ್ಮನೆ ಹು ಹು ಹು ಅನ್ನೋದೇ ಆಯ್ತು ನಂದು.
ಹಾ ಹ ಅಯ್ಯ ಅಷ್ಟೆಲ್ಲ ಪ್ರ ಇಟ್ಟಕೊಂಡು ಯಾಕ್ರೆ ಇದ್ರಿ ಒಂದ್ ವರ್ಷ ದಿಂದ.
ಮತ್ತೆ. ಮತ್ತೆ ಅನ್ಕೊಂಡ ಇದ್ದೆ ಅವ್ರು ಹೇಳ್ತಾ ಇದ್ರು ಅವಾಗವಾಗ ನೀವು ನಿಮ್ಗೆ ಮತ್ತೆ ಮತ್ತೆ ಮತ್ತೆ ಅನ್ನೋದು ಹೂ ಹೂ ಅನ್ನೋದು ಬಿಟ್ರೆ ಮತ್ತೆ ಏನೋ ಬೇರೆ ಬರಲ್ವ.
ಹಾ ಹ.
ಅಯ್ಯ ಅದಕ್ಕೆ ನೀವೇ ಟ್ರೈನಿಂಗ್ ಕೊಡಿ ಅಂತ ಹೇಳದ್ದೇ ಅವರ ಟ್ರೈನ್ ಟ್ರೈನ್ ಅಫ್ ಮಾಡೋವರೆ ಇವಾಗ ಸ್ವಲ್ಪ. ಹಾ ಟ್ರೈನ್ ಅಪ್ ಮಾಡಿದಿದ್ದಾರೆ.
ಹೂ ಅದಕ್ಕೆ ಮತ್ತ ನೀವ ಇಷ್ಟ ಮಾತಾಡತ್ತಿರೋದು ಇಲ್ಲಾಂದ್ರೆ ನೀವೆಲ್ಲಿ ಎಷ್ಟೋ ತನಕ ಮಾಡತಿದರಿ.
ಹಾ.
ನಿಮ್ದು ಮ್ಯಾಕಸಿಮ್ ಅಂದ್ರೆ ಒನ್ ಪಾಯಿಂಟ್ ಫಿಫ್ಟಿ ಮಿನಿಟ್ಸ್ ಅಷ್ಟೇ ಅನ್ಸುತ್ತೆ.
ಹಾ.
ಹಾ ನಂದು ಆ್ಯಕ್ಚುಲಿ ನನ್ನ ಫೋನಲ್ಲಿರೋದುಷ್ಟೇ ಮ್ಯಾಕ್ಸಿಮ್.
ಅಲ್ಲ ಬಟ್ಟ ಇವಗಾ ಬಿಡ್ಬೇಕಲ್ಲ.
ನಾನ ಹೇಳದ್ನಲ್ಲ.
ಹು.
ಇವಾಗ ಈ ಸಿಮನ್ನ ಒಂದು ಈ ಅವರು ಮಾಡಲ್ ಅವರ ಮಾಡಲ್ಲ ಅನ್ಸುತ್ತೆ ನೀವ ಇಷ್ಟ್ ಹೇಳ್ತಿದ್ರಾ ಅವ್ರ ಪಫರ್ಸ್ ಬಿಲೀ ಎಲ್ಲಾ ಮಾತಾಡಸ್ತಿದ್ರು ಅಂತ.
ಹಾ ಅವರು ನನ್ನನ ಬಿಡಕ್ ರೆಡಿ ಇಲ್ಲ ನಾನ್ ಬಿಟ್ಟಿರೋದು.
ಹಾ ಮತ್ತ ಪಾಪ ಅವ್ರು ಹೆಂಗ್ ಬಿಡಕ್ ಆಗುತ್ತೆ ಹೇಳಿ ಮತ್ತೆ ನೀವೇ ಮಾಡ್ಕೊಬಿಡಿ ಅದಿಕ್ಕೆ.
ಹೆಂಗ್ ಬಿಡಕ್ಕಗುತ್ತ ಬಿಡ್ಲೇಬೇಕು ಸಿಚ್ಯಯೇಷನಿಗ ಹಂಗಿದೆ
ಯಾಕಂಗಿದೆ
ನನಗ ನಾನ ಮಾತಾಡಲ್ಲ ಯಾಕ ಮಾತಡಬೇಕ ಅವರತ್ತರೆಲ್ಲ್
ಹ್ ಸರಿ ನೀವ್ ಮಾತಾಡಲ್ಲ ಅಂದ್ರೆ ನೀವ್ ಬ್ಲಾಕ್ ಮಾಡಿ ಸಿಮ್ ಚೇಂಜ್ ಮಾಡಿ ಬೈ ಚಾನ್ಸ್ ಅವರು ನಿಮ್ ಫ್ರೆಂಡ್ಸ್ ಇಂದ ನಿಮನ್ ಕಾಂಟ್ಯಾಕ್ಟ್ ಮಾಡಕ್ ನೋಡುದ್ರು ನೀವು ಅವ್ರಿಗ ಸಿಗಲ್ಲ ನೀವ ಏ ಕೇಳಸ್ಕೊಳ್ರಿ ನೀವು ನಿಮ್ ಫ್ರೆಂಡ್ ಸಿಗನು ಸಿಗಲ್ಲ ನೀವು
ಹಾ
ಹಾ ಇನ್ನ ಹೆಂಗ್ ಬ ಅವ್ರ ಹೆಂಗ ನಿಮ್ಮನ್ ಕಾಟ್ಯಾಕ್ ಮಾಡಕ್ ಸಾದ್ಯ ಏನೂಂದ ಮ್ಯಾಕ್ಸಿಮ್ ಒನ್ ಮಂತ್ ಟ್ರೈ ಮಾಡತಾರಾ ಒನ್ ಅಂಡ್ ಹಾಫ್ ಮಂತ ಟ್ರೈ ಮಾಡ್ತಾರಾ ಆಮೇಲೆ ಏ ಬಿಡು ಅನ್ಕೊಂಡು ಸುಮ್ನ ಆಗ್ತಾರ ಅವರೇ ಅಷ್ಟೂತಿಗ ನಿಮ್ ಸ್ಕೂಲ ಸ್ಟಾರ್ಟ ಆಗುತ್ತ ಮತ್ತ ಟೀಚಿಂಗ ಕಂಟಿನ್ಯೂ ಮಾಡಿಕೊಳ್ಳಿ ಅಂತ ಹೇಳತಿರದು ನಾನು
ಹಾ ಹಾ
ಹ್ಮ್ ಐಡಿಯಾ ಚೆನ್ನಾಗಿಲ್ವಾ
ಈಗ ನಾನು ಅವ್ರ ತಕ ಮಾತಾಡೋದಕ್ಕೆ ನಮ್ಮ್ ತಂಗಿಯವರೆಲ್ಲ ಸ್ವಲ್ಪ ಹುರ್ಕೊಂಡಿದ್ದಾರೆ ನಮ ಈಗ ಅವ್ರೆ ಇಂಪಾರ್ಟೆಂಟ್ ಆ ನಿನಿಗೆ ನಾವೆಲ್ಲ ಇಂಪಾರ್ಟೆಂಟ್ ಅಲ್ವಾ
ಹ್ಮ್ ಹ್ಮ್ ಬಟ್ ನಿಮಗೆ ಅವ್ರು ಬೇಡ ಆಗಿದ್ದರಲ್ಲ
ಹ್ಮ್ ನಮಿಗ್ ಬ್ಯಾಡ ಆಗಿದೆ
ನಿ ನೀನ್ ನಿಮ್ಮ ತಂಗಿರತ್ರ ಹೇಳ್ಬೋದಿತ್ತಲ್ ಏ ನೋನ್ ಹಿಂಗ ಮಾತಾಡ್ತಿರೋದು ಅವ್ರ ಹತ್ರ ನಿಮಗ್ ಗೊತ್ತಾಗಲ್ಲ ಸುಮ್ಮನಿರಿ ಅಂತ
ನನಗು ಇಷ್ಟ ಇದ್ದಿಲ್ಲ ಅವ್ರ ಹತ್ರ ಮಾತಾಡಕ್ಕೆ
ಹ್ಮ್ ಮೇ ಬಿ ಹಂಗಾದ್ರೆ ನಿಮ್ ಸ್ಪೆಷಾಲಿಟಿ ಹಾಳ್ ಮಾಡಿರ್ಬೇಕ ಅನ್ಸುತ್ತಲ್ವಾ
ಎಸ್ ಖಂಡಿತ ಹಾಳ ಮಾಡಿದ್ದಾರೆ ನಾನ್ ಹೇಳ್ತಿದ್ವಾ ಅನ್ಎಕ್ಸ್ಪೆಕ್ಟೆಡ್ ಅಂತ
ತುಂಬಾ ಬೇಜಾರಾಗಿದ್ಯಾ
ಹೌದು ಖಂಡಿತ
ಹ ಹಾ ಹಾ
ಶರೀಫ್
ಆಕ್ಚುಲಿ ನೀ ಹೇ ಕೇಳಸ್ಕೊಲ್ಲಿ ಏನೋ ಹೇಳ್ತಿಲ್ಲವ ನಾನು ನಿಮ್ ಎಕ್ಸ್ಪೆಕ್ಟೇಷನೇ ಬೇರೆ ರಿಯಾಲಿಟಿನೇ ಬೇರೆ ಆಗ್ಬಿಡ್ತಾ ಅಂದೆ
ಎಸ್ ಖಂಡಿತಾ ಹಂಗೆ ಆಗಿದೆ
ಹ್ಮ್ ಸರಿ
ಹ್ಮ್ ಸರಿ ಆಯ್ತು
ಹ್ಮ್